ಏನ್ಡ್ಸರಿ ದರೇಶ್ ಕುಮಾರ್ ಅವ್ರೇ
ಗೊಲ್ಲಾಳ ಗೊಲ್ಲಾಳ್ ಅಲ್ ಮೇಲೆ ಏನ್ಡ್ಸಿಲ್ಲ ಸರ್ ನೀವ್ ಹೇಳಾಕ್ ನೋಡ್ರಿ
ಏ ನಿಮ್ ಶಾಟ್ಫಾಮಾಗಿ ಕುಮಾರ್ ಅಂತ ಕರಿಬೋದಾ ನಿಮ್ಗೆ
ಅಂದ್ರೆ ಸ್ವಲ್ಪ ಅರ್ಧ ಅರ್ಧ ಅರ್ಧವ ಕೇಳ್ತೀರಾ ಕರಿ ಏನ್ ಪರವಾಗಿಲ್ಲ ಕರಿೀರಿ ಅಲ್ಲ ಕರೀರಿ ಏನ್ ಪರವಾಗಿಲ್ಲ
ಹ
ಏನ್ ಮಾಡಕಿದೀರಿ ಏನಿಲ್ಲ ನೀವು ಈಗ
ಏನ್ ಸುಮ್ನೆ ಕುಂತೀವ ನೋಡ್ರಿ ಬೇಸರ ತ್ರಿ ಅದ ನೀವು ನೆನಪಾದ್ರಿ ಅದಕ್ ನಿಮಗ್ ಕಾ ಪೋನಸ್ತೇರಿ
ಹೌದಾ ನಾ ನಾವ್ ಅಂತಿದಡೆ ನನ್ ಮಾಡ್ಕೊಂಡ್ ಬಿಿ್ರೆ ನಾವವು ಅನ್ಕತೀವಿ
ಹಂಗೇನಲ್ರಿ ನೆನಪ ಆದಾಗ ಹಚ್ಬೇಕಲ್ರರಿ
ಅದೇ ಮತ್ ನಾವು ಹಸರ್ತಿವಿ ನಮಗೆಳೆರಿಗೆಸತಿವಿ ನಾವು ನೆನ ಪಫದಕ ಮ ಹಸ್ತರಿತಿವಿ ಮತ್ತೆ
ಹಾ
ನಿಮ್ಗೂ ಮನೆ ಕಾಲ್ ಮಾಡದನಲ್ಲ ಮತ್ತೆ ನಾನು
ಅದೆರಿ ಮಾಡಿದ್ರರಿ ಆದ್ರಿ ಕಾಲ್ ಮಾಡ್ದಾಗಮ್ನ ಬೀಜಿನ ಇರ್ತೇನ್ರಿ ಬಾಳೆ
ಎಷ್ಟು ಕೆಲ್ಸ ಇರ್ತ ನಿಮ್ಗೆ
ಊರಗೆ
ತರಗತಿ ಬಿಟ್ಟ ಮೇಲೆ ರಜೆಗೆ ಹೋಯಿದ್ರಿ ನೀವು ಊರಿಗೆ ಎ ಎಷ್ಟ್ ದಿನ ಹೋಗರಿ ರಜಾಕ್ ನೀವು ರಜಕ್ ಎಷ್ಟ್ ದಿನ ಹೋಗಿದ್ರಿ ನೀವು
ನಾಲ್ಕ್ ದಿನ ಹೋಗಿದ್ದರಿ
ರಜೆಕೆ ನಾಲ್ಕ ತಂದ ಕೊಡ್ತಾನ ರಜೆಗಳ
ಇಲ್ರಿ ನಾಹೋಗಿದ್ದೇರೀ ಜಾತ್ರೆ ಇತ್ತಲ್ರಿ
ನೀವು ಜಾ ಜಾತ್ರೆ ಸಂಬಂಧ ್ರ ನೀವು ಮತ್ತೆ ನಿಮ್ ಗೆಳೆಯ ಮತ್ತೆ ನಿಮ್ ಗೆಳೆಯನ್ ಯಾರು ಕರಲಿಲ್ಲ ನೀವು ಜಾತ್ರೆಗೆ
ಕರ್ದಿರಿ ಅವ್ರದು ಜರ ಕೆಲ್ಸ ಇತ್ತಂದ್ರಿ
ಮತ್ತೆ ಯಾರೋ ಬ ಯಾರೋ ಬರ್ದಿದಿ್ರ ಅಲ್ ಮತ್ತೆ ಯಾರ ಬರ್ದ ಇದ್ರ ಅಂತಲ್ಲ ಮತ್ತೆ
ಜರ ಬಿಟ್ಟು ಹೋದಾರ ಹೆಂಗೆ
ಸಗಳಿದ್ವಾ ಹ ಹಂಗ ಸರಿ ಬಿಡು ಮತ್ತೆ ಇಲ್ಲಿಯ ಇಲ್ಲಿ ನಾವ ಒಂದು ಹಂದೇ ನೋಡ್ತಾ ಇದೀನಿ ಅವ್ರು ಒಂದೊಂದಿ ಪ್ರೇಯರ್ ಇದು ಪ್ರೇಯರ್ ಮಾಡ್ತಾ ಇದೆ ರಾಷ್ಟ್ರೀ ರಾಷ್ಟ್ರಗೀತೆ ಆಡ್ತಾ ಇದೆ ಅನ ಗೊತ್ತಾಗ್ತಿಲ್ಲ
ಯಾವಾದ್ರ ಹಂದಿರಿರಿ
ಅದಾ ಇಲ್ಲ ಅಂದ ನೋಡ್ತಾ ಇದೀನಿ ನಿಂತುಬಿಟ್ಟಿದೆ ಬಿಟ್ಟ ನಿಂತು ಬಿಟ್ಟಿದೆ ಅ ಒಟ್ಟ ಮುಂದ್ ಹೋಗ್ತಾರೆ ಎಂತಕ್ ಬರ್ತಾ ಇ ಅ
ನಿಮ್ಮ್ ಅಷ್ಟೆಲ್ಲ ಸುತ್ತಮುತ್ತ ಹಂದಿಗಳಿದಾವೆ
ಅದೇ ಹಂದಿಗಳು ಓಡಾಡ್ತಾವ ಇಲ್ಲೀ ಸುತ್ತಮುತ್ತ ಓಡಾಡ್ತಾವ ಇಲ್ಲಿ
ಹ್ಮ್ ಹ್ಮ್ ಹ್ಮ್
ಅದು ಯಾರೆಲ್ಲ ಅವನು ಇಲ್ಲಿ ಓಡ್ಡಾಡ್ತವೆ ಒಂದಂದ ಅವ ಇದು ರಾಷ್ಟ್ರಗೀತಿ ಆಡ್ತಾ ಇದ್ರ ನು ನಿಂತು ಬಿಡಿದೆ ಸಟಕ್ಕ ಬಿಡ
ಹಂಗಾರ
ಒಟ್ಟು ಈಗ ಇಲ್ಲಿ ಇಲ್ಲಿ ಬಂದು ಹಂಗ ನಿಂತ ಬಿಡಿದೆ
ಹ್ಮ್ ಹ್ಮ್ ಬಾ ಎಷ್ಟ ಇದಾವೀ ನಿಮ್ಮ ಸುತ್ತಮುತ್ತ ಹಂದಿಗಳು
ಸುಮಾರು ಜಾಸ್ತಿ ದೆ ಬಿಡು ಆ ಕಡೆ ಸ್ವಲ್ ಗಲೀಜಿದೆದೆ ಅ ಕಡೆ
ಹಾ
ಅದ್ರ ಸಂಬಂಧ ಅಲ್ಲೇ ಸುತ್ತಮುತ್ತ ಓಡಾಡ್ತಿರ್ತವೆ ಹಂದಿಗಳು ಇಲ್ಲಿಿನ ಜಾಸ್ತಿ ನಾಯಿಗಳ ಕೋಳಿ ನೋ ನೋಡಿಳಿ ಜಾಸ್ತಿ ಕಾಣಲಾ ನಾಯಿ ಕಾಣ್ತಿರ್ತ ಅವಾಗ ಕಾಣತ ರ್ತವೆ
ಹ
ಕೋಳಿಗಳು ನೋಡಿಲ್ಲ ಆ ಕಡೆ ಮತ್ತೆ ನಮ್ ಇದಕ್ ಹೋಗ್ಬೇಕು ಇದ ಕೃಷಿ ಇದಕ್ ಕೃಷಿ ಫಾರ್ಮಿಗೆ ಹೋಗ್ಬೇಕು ಅಲ್ಲಿ ಇರ್ತವೆ ಕೋಳೆಗಳ ಇರ್ತವೆ
ಆ ಕೃಷಿ ಸಂಶೋಧನಾ ಕೇಂದ್ರ
ಅಲ್ಲಿ ಅಲ್ಲಿ ಸಂಶೋಧನಾ ಕೇಂದ್ರಕ್ಕೆ ಹೋಗಬೇಕ್ರೀ ಅಲ್ಲಿ ಕೋಳಿ ಇರ್ತಾವವೆ ಕೋಳಿಗಳು ಎತ್ತುಗಳು ಆಕಳಗಳು
ಕುರಿಗಳು ಎಮ್ಮಿಗಳು ದನಗಳು
ಕುರಿಗಳು ರಿ ಬಾರಿ ಚೆನ್ನಾಗಿ ಕುರಿಗಳು ಹಂಗೆ ಮುದಡ ಮುದಡ ಅನ್ಸಬ ಬಿಡ್ಬೇಕು ನೋಡಿದ್ರರೆ
ಕೃಷಿ ಅನ್ಬೇಕಕ್ ಮತ್ತ ಎಲ್ಲ ಎಲ್ಲಾ ತರದ ಪ್ರಾಣಿಗಳು ಇ
ಅಲ್ಲ ರೀ ಅಲ್ಲ ಕು ಕುರುಗಳ ಕುರುಗಳ ಬಾರಿ ಚ ಚೆನ್ನಾಗಿವೆ ಕುರಿಗಳು
ಥಳಿಗಳು ಯಾವ ಯಾವ ಯಾವೆಲ್ರಲ್ಲಿ
ಅದು ಬಾರ್ಬರಿ ಆಟ ಆಟಳ ಹೇಳಳ್ಬರಬ್ರ ಬಾರ್ಬರಿ
ಹಾ ರೀ ಹವು ಬಾಳ್ರಿ ಮುದ್ದಾಗಿರ್ತವ್ರೀ ಹೂವು ಬಾರ್ ಬಾರಿ
ಅವು ನಾವು ನ ಇತ್ಕೊಂಡು ಫೋಟೋ ತಸ್ಕೊಂಡಿದೀವಿ ನಾವು ಅವಾಗಗೆ ಅವ ಫೋಟೋ ನಮ್ ಗೆಳೆ ಹತ್ರವೇ ನಾನು ಹಾಸ್ಕೊಂಡಿಲ್ಲ ಅವ್ನ ಹ್ಮ ಬಾರಿ ಭಾರಿ ಚೆನ್ನಾಗಿತ್ತು ಅವು ಸಣ್ಣ ಮರಿ ಅವ್ರ ಮರಿಗಳು ಒಬ್ಬೊಂಬಾರಿ ಚಾ
ಹಾ
ನಾವು ಇನ್ನೊಂದ್ಸರಿ ಹೋದಾಗ ಅಥವಾ ಫೋಟೋ ಫೋಟೋ ತಗರ್ಸ್ಕೊಂಡ್ ಬರ್ಬೇಕು ನಾವ್ ಹೋಗ್ಬೇಕ ತೊಂಡ ಹೋಗೇ ಇಲ್ಲ ಜಾಸ್ತಿ ಜನ ಆಯ್ತು
ಟ್ಟೋನ ಆಯ್ಕಲ್ವಾ ನಿಮ್ಗೆಡೆ
ನ ಹಾಕಿಲ್ಲ ಅವ್ನ ಹತ್ರ ಇದೆ ಆದ್ರೆ ಹಾಕಿಲ್ಲ ಅವ ನನಗೂ ನೆನಪ ಇಲ್ಲ ಕೇಳೋಕೆ ಅವ ಅವ್ನು ನನ್ ಮಾಡಿದ ನನಗೆ ನನ್ ನೋಡ್ಬೇಕು ಲ್ ಾದೆ ಹಾಸ್ಕೊಳ್ಬೇಕು ಇವತ್ತು ಆದ್ರ ಹಾಕ್ಕತಿನಿ
ಹಾ ಹಾ ಹಾ
ಮತ್ತೆ ನಿಮ್ ಕಡೆ ಎಲ್ಲ ಕುರಿಗಳು ಇದಾವ ಆ ಕಡೆ
ನಮ್ ಕಡೆನೂ ಅದಾವ್ರೆ ಕುಕ ಮರಬರ ಮತ್ತೆ ಯಾವ ತಳವ್ರವು ಕೃಷಿ ಸಂಶೋಧನೆ ಕೊಡಿದ್ರ ನಾವು
ಸ್ವಲ್ಪ ಸ್ವಲ್ಪ ಗಾಳಿ ಗಾಳಿದೆರಲ್ಲಿ ಏನು ಕೇಳಸ್ತಾರೆ ಕರೆಕ್ಟ್ ಆಗಿ
ಗಾಳಿ ನಿಮ ಕ ನಿಮ್ ಕಡೆ ಬಿಟ್ಟದ್ರೀ ಗಾಳಿ ನಮ್ ಕಡೆ ಅಲ್ರರಿ ನಿಮ್ದೇ ವಾತಾವರಣ ಜರಾ ಕೆಟ್ಟದಂತರಿ
ಎಲ್ಲ ಕೆಟ್ಟದ್ದ್ ಬಿ್ರೆ ಆದ್ರೆಮಗೆ ಸ್ವಲ್ ಕಡಿಮೆ ಆಐತೆ ಗಾಳಿ ಕಡೆ ಕಡೆ ಕಡಿಮೆ ಆಯಿತು ಆಲ್ರೆಡಿ
ನಿಮ್ ಕಡೆ ಕಡಿ ಮಾರ್ರಿ ಈಗ ನಮ್ ಕಡೆ ಬಂದಿರ್ಬೇಕ್ರೀ
ಅದ್ದ್ ನ್ ನಮ್ ಕಡೆ ನಿಮ್ ಕಡೆ ಕಳಿಸತೇ ನಾವು ಗಾಳನ ಹೆಂಗಿದೆ ಮಳೆ ಬೆಳೆ ಹೆಂಗಿದೆ ಅಲ್ಲಿ
ಎಲ್ರರಿ ನಮ್ಮ ಕೃಷಿ ಕೇಂದ್ರದಲ್ರಿ
ಹ್ಮ್ ನಿಮ್ ಕೃಷ ಕೇಂದ್ರ ಇ ಮಳೆಳಿ ಹೇಗಿದೆ ಅಲ್ಲಿ ನಿ ಮಬಿ ಮರಾಯಗಡ ಅಲ್ಲ
ನಾವೇ ಬಿತ್ತಿ ಬಂದವು್ ನೋಡ್ರಿ ತೊಗರಿ
ನಿಮ್ ನಿಮ್ಮೂಊರಲ್ಲಯ
ಅಲ್ರರಿ ಕೃಷಿ ಸಂಶೋಧನಾ ಕೇಂದ್ರ ಅದಾಗ್ರಿ ಅದು ಒಂದು ವಿಷಯ ಅದ್ರಿ ಆ ವಿಷಯದ ಬಗ್ಗೆ ಗೆ ಕಲಿಬೇಕಂದ್ರೆ ಬಿತ್ತಬೇಕ್ರೀ ಅದಕ್ಕ ಎಣ್ಣೆ ನೀರು ಎಲ್ಲಾ ಬಿಡ್ಬೇಕ್ರಿ ಎಣ್ಣೆ ಹೊಡಿಬೇಕ್ರಿ ನೀರು ಬಿಡ್ಬೇಕ್ರಿ ಕಸಾ ತೆಗಿಬೇಕ್ರಿ ಅದೊಂದು ಇದು ಆದ್ರೆ
ವಿಷಯ ಅದು ವಿಷಯ ಇದೆ ವಿಷಯ ಇದೆ ಅದು ಅಂದ್ರೆ ಅ ಶಿ ಇರಾತ್ರೆ ಶಿಕ್ಷಕ ಇರುತ ಅದಕ್ಕೆ ಶಿಕ್ಷಕರು
ಅದು ವಿಷಯ ನೋಡ್ತ್ರ ನಮ್ಗ ಸತ್ ಬರ್ತಾರೆ
ನಿಮ ನಿಮ್ ನಿಮ್ ವಾಡನಾಗದರು ಅವರು
ವಾರ್ಡನ್ ಇದಾರೆ ಅವರು ಅಟೆಂಡನ್ಸ್ ಹತ್ ಬರ್ತಾರೆ ಅದು ನೋಡಿ ಅಟೆಂಡನ್ಸ್ ಹಾಕ್ತಾರೆ ಅಟೆಂಡೆನ್ಸ್ ಕಮ್ಮಿ ಆ್ರ ಕಮ್ಮಿ ಆಯ್ತ ಅಂದ್ರ ಮತ್ತೆ ನಾಲ್ಕು ವರ್ಷ ಕುಂತು ಬರೀಬೇಕರಿ
ದ ಅಂದ್ರೆ ದಿನನಿತ್ಯ ಪ್ರೆಸೆಂಟ್ ಇರ್ಬೇಕ ನೀವು ಅಲ್ಲಿ ದಿನನಿತ್ಯ ಮತ್ಯ ಇರ್ಬೇಕಲ್ ನೀವು ನೀಸ್ನ ಮಾಡಿದ್ರ ಹಾಗಗಾದ್ರೆ ವ ಹೊಲದಲ್ಲಿ
ಒಂದು ತಿಂಗಳು ನಿಂತ ಎರಡು ತಿಂಗಳು ತನ ಮಾಡಿವ್ರ
ಅಷ್ಟೇನ ಮಾಡಿರೋದು ನಾವು ಮೂರು ತಿಂ ಮೂರ ಮೂರು ತಿಂಗಳುನ ಮಾಡಿದೀವಿ ನಾವು
ಹೌ ರೀ ನಿಮ್ದು ದ ದೊಡದ ಹತ್ತರಿ ಕಾಲೇಜ ನಮ್ ಕತೆ
ಅದ್ರ ಕಾಳಜ್ ದೋಡೋ ಸಮುದ ಎಲ್ಲರ ಅದು ಸಮನ್ ಬರಲ್ಲ ನಿ ಶಿಕ್ಷಕರ ಹೆಂಗಿ ಇರ್ತಾವ ಗುರುಗಳು ಅವ್ರ ಮೇಲೆ ಸಂಬಂಧ ಆಗತದು
ಇಲ್ಲಿ ಶಿಕ್ಷಕರ ಅವರು ಜರ ಇದವ್ರೀ ಆರಾಮದ ಇದ್ದದಲ್ರೀ ಅವ್ರಿಗೆ
ಅವ್ರು ಆರಾಮ ಇದ್ದಲ್ವ ಆರೋಗ್ಯ ಚಪ್ ಚೆನ್ನಾಗಿರಲ್ ಪರಿಸ್ಥಿತಿ
ಬಿ ಪಿ ಜರ ಬಾಯಿಲೋ ಆಲತ್ತ ತರತ್ರಿ ಕಡಿಮೆ ಹೆಚ್ಚು ಆಲತ್ತರತ್ರಿ
ಹೌದಾ ಹಾಗಾಗಿ ಮತ್ತೆ ಹಾಗಾಗಿ ಸ್ವಲ್ಪ
ಕಮ್ಮಿ ಹಳಗ್ರ ಅವರು
ವಿಷಯ ಕಮ್ಮಿ ಹೇಳಿದ್ರ ಹಂಗ ಹಂಗಾರ ಪರವಾಗಿಲ್ಲಂಗ ಎಲ್ಲ ಕಲ್ತಿದ್ರ ಸಾಕ್ಬಿಡ ನೀವು
ಕಲ್ತಿದವ್ರಿ
ಹ್ಮ್ ಅಂದ್ರೆ ಏನ ಹೇಳ್ರೆ ಸ್ವಲ್ಪ ನಿಮ್ಗೆ ಅಷ್ಟ ಏನತ್ತಂದ್ರೆ ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲತ್ತಂದ್ರೆ ತಳಿ ನೆಪಿ ನನಿನಪಿ ಹೇಳಲ್ಲ ಸರ್ ಅಷ್ಟೇ ತಳಿಗಳು ಪರೀಕ್ಷೆಯಲ್ಲಿ ಕೇಳಿದ್ರೆ ಸ್ವಲ್ಪ ನೆನಪಾಗಲ್ಲ ವ ಜಲ್ದ ನಾನು ಪ್ಪಾಗಲ್ಲ ಜಾಸ್ತಿ ನಮಗ ನಮಗ ಇ ಇದೇ ತೊಂದ್ರ ಆಗಿತ್ತು ನೋಡ ಅವಾಗ
ಹೌದ್ರಿ ನಿಮ ಬಲ್ಲಿ ನಾಯಿ ಬಾಳ ಇದಾವ ಅನ್
ಅದೇ ಧ್ವನಿ ಕೇಳ್ತಿದ ಕೇಳ್ತಿದಿ ನಾಯಿಗಳು ಧ್ವನಿ ಕೇಳ್ತಿದ ನಿಮ್ಗೆ
ಹ ನೀವ್ ಹೇಳುದ್ರಲ್ರಿ ನಾಯಿಗಳು ಹಂದಿಗಳು ಬಾಳದ ಗತ್ತಕೇರಿ
ಅದೇ ಅದೇ ನಾಯಿ ಕಾಣದ ಅಪರೂಪ ಕಾಣದ ಅಂದೆ ಕಂಡು ನೋಡ್ರಿ ನಾಯಿ ಕಂಡುಲ್ಗ
ಹ್ಮ
ಪಾಪ ಎದಕ್ಕೆ ದಡ್ತಾ ಇದದ ಏನ ಬೇಕ ಬೇಕಿದೆ ಪಾಪ ಅದಕ್ಕೆ ಇನ್ನೊಂದ ನಾಯಿ ಬೇಕಿದೆ ಇನ್ನೊಂದ ನಾಯಿ ಬರ್ತಾ ಇಲ್ಲ ಅದ ಈ ಕಡೆ
ಇದು ಎಮ್ಮಿಗಳು ದನಗಳು ಬಂದಾವೇ ನೋಡ್ರಿ ಅದರ ಸಂಬಂಧ ಬೊಗಳುತ್ತೆ ನೋಡ್ರಿ
ಹ್ ಏ ದನಗಳ ಕಾಣ್ತಾ ಇಲ್ಲ ಬಿಟ್ರಿ ಇಲ್ಲಿ ಈ ಸೈಡ್ ಏನ ಕಾಣ ದನಗಳನ್ ಕಾಣ್ತಾ ಇಲ್ಲ
ಹಾ
ಹೇಗ್ ಬೋಳ್ದ ಗೊತ್ತಾಗ್ತಿಲ್ಲ ಅದೊಂದು
ಹೌದ ಹಂಗೆ
ಮಾಡತವೆ
ಅದೇ ಅದೇದೇ ರೀ
ಹೆಂಗೆ ನೀರ್ ಚನ್ನಾಗಿದೆ ಅಲ್ಲಿ ನಿಮ್ಮ ನಿಮ್ಮ ಆಟಲದಲ್ಲಿ
ನೀರು ಫಿಲ್ಟರ್ ನೀರು ಅದಾವ್ರರೀ ಚೆನ್ನಾಗ
ಕುಡಿಯ ನೀರು ಪರಿಶುದ್ಧ ನೀರು ಶುದ್ಧವಾದ ನೀರು ಇದೆಯಾ
ಹ್ಮ ಮತ್ತೆ ತಂಪ ಬಾರಿ
ತಂಪಾದ ನೀರುಗಳು ಸಿಗ್ತಾವ ತಂಪಾದ ನೀರು ಸಿಗ್ತಾವ ನನ್ ಕೇಳ್ಪಟ್ಟ ಪ್ರಕಾರ ಇನ್ನು ಮೂರು ವರ್ಷ ಹಿಂದಗಡೆ ಏನ ತಂಪಾ ನೀರ್ ಇದಿಲ್ಲ ಅಂತ
ಹೌದ್ರೀ
ಅದೇ ಈಗ ಒಂದ್ ವರ್ಷದ ಮಾಡಿ ನೋಡು ಅಷ್ಟೇ ಅದು ಮಾಡಿ
ನಾವು ಪುಣ್ಯ ಮಾಡವ್ರಿ ಹಂಗೆ
ಹಾ ನೀವು ಪುಣ್ಯ ಮಾಡಿ ಬಂದಿರಿ ನೋಡು ಚೆನ್ನಾಗಿ ಸ್ವಲ್ಪ್ ತಂಪಾದ ನೀರು ಎಲ್ ಸಿಗ್ತವೆ ಇಂತ ಬೇಸಿಗಾಲದಾಗ ತಪಿ ಎಲ್ ಸಿಗ್ಬು ನಮ್ ಕಡೆ ಇರ್ತವೆ ರಾಯಚೂರ್ ಸೈಡ್ ರಾಯಚೂರ್ ಕಡೆ ಇದು ಯಾವಾಗ್ ಬೇಕು ತಂಪಾದ ನೀರು ಚಳಿಗಾಲದಾಗ ಮಳೆಗಾಲದಾಗಲ್ಲ ಯಾವಾಗ್ ಬೇಕು ತಂಪಾದ ನೀರು ಇರುತ್ತೆ ನೋಡ್ರಿ ಯಾವ ಯಾವ ಸಮಯ ಬರಿ ತಂಪಾದ ನೀರು ಸಿಗ್ತಾವ
ನಿಮ್ದು ನಡತೀ ನಮ್ದು ಸಣ್ಣ ಕಾಲೇಜ್ ಹತ್ರಲ್ರರಿ ಮೆಂಟ
ಅದೇ ಅದೇ ಅದೇ ಮತ್ತೆ ಸ್ವಲ್ಪ ಇದು ವಿಶ್ವಿದ್ಯಾಲಯದಾಗ ಸ್ವಲ್ಪ್ ಇಡ್ಬೇಕಾಗುತ್ತೆ ನೀರ್ಗಂತ ಇಡ್ಬೇಕಾಗುತ್ತ ಮತ್ತ ತಂಪಾದ ನೀರ್ ಇಡ್ಬೇಕಾಗುತ್ತೆ ಅಂದ್ರೆ ಸ್ಪರ್ಧೆಗಳು ನಡ್ತಿರ್ತವಲ್ಲ ಸ್ವಲ್ ಜಾಸ್ತಿ ಸ್ಪರ್ಧೆಗಳು ನಡ್ತಿರ್ತವಲ್ಲಲ್ಲಿ ಆದ್ರೂ ಸಂಬಂಧ ಮತ್ತೆ ಇಡ್ತಾರೆ
ಹಾ ಹಾ ಮತ್ತೇನ್ರಿ ಎಲ್ಲಾ
ಹೇಳ್ಬೇಕ್ ನೋಡ್ರಿ ನೀವ ಹೇಳ್ಬೇಕ್ ನೋಡ್ರ
ನಾಯಿ ಬೊಗಳೋದು ಕಮ್ಮಿ ಆಯ್ತಲ್ರಿ
ಕಡಿಮೆ ಆಯ್ತದಕ್ಕೆ ಅದಕ್ಕೇನ್ ಬೇಕ ಚಿದಿಂದ ಕಾಣಸುತ್ತೆ ಮತ್ತೆ ಅದಕ್ಕೆ ಹೋಯ್ತಧೂ ಅದು ಅಂದಿ ಟ್ರ್ಯಾಕ್ ಹಂದಿಗಳನ್ನ ಹುಡುಕ್ತಾ ಇದೆ ಅದು ಅವು ಆ ಕಡೆ ಓ ಓಡೋಗಿದ್ದಾವ ಅದಕ್ಕೆ ಯ್ರ ಇಂದೇ ಹೋಗಿದ ಅನ್ಸಬಿಟ್ಟಿಗೆ ಅದು
ಹ್ಮ
ಮತ್ತೆರಿ ನಿಮ ನಿ ನಿಮ ಫ್ರೆಂಡ ನಿಮ್ ಗೇಲ್ ಕೊಂಡನ್ನ ಹಕಮಲ್ಲು
ಅವಕ್ ಮಲ್ಲ ಪೋನ್ ಹಚ್ತನಂದನ್ರಿ ಎಡ್ ದಿನ ಆಯತು ಪಫೋನ್ ಹೆಚ್ಚಲ್ ನೋಡ್ರ
ನೋಡ್ರರಿ ಮತ್ತೆ ನೀವ್ರರು ಹಚ್ಚರಿ ಪಾಪ ಅವನ್ ಹಚ್ಚರಿ ನೀವದ್ರ ಹಚ್ಚರಿ
ಆಯ್ತ್ ರೀ ಅ ಚಮ ತೋರಿ ಸದ ನಿಮ್ ಗೂಡ ಮಾತಾಡನ್ ಆಸ್ತೇನ್ ರೀ ಸದ್
ಹೌದಾ ಮತ್ತೆ ಹೆಂಗ ಮತ್ತೇನ್ರಿ ವಿಷಯ ಏನು ಹೇಳ್ಬೇಕ ನೋಡಿ
ವಿಷಯ ಅಲ್ಲಾೇನ್ ಏನ ಇಲ್ರಿ ಅವ್ಕ ಮಲ್ಲ ಜರ ನೆನಪರ ಅಂದ್ರೆ ಅವನಿಗೆ ಎಷ್ಟುಂತವ್ರ ಹಾ ನೀ ಹೇಳಿದ್ದು ತುಂಬಾ ನನಾಗ ಇದೈತ್ರಿ
ಮನ್ಸಿಗೆ ಮನ್ಸಿಗೆತ ಅದು ಮನ್ಸಿಗಾಯಯತೆ ನಿಮ್ಗೆ ಅದು
ನೀ ಹೇಳಿದ ನಮ ತುಂಬಾ ನೆನಪಲತ್ರಿ ಸದಸ್ಂತವ್ರ ಅವ್ನಿಗೆ
ಹೌದ ಹಸ್ತಿರ್ ಆಗದ್ರ ಈಗ ನಾ ಕೇಳ ನಾ ಕೇಳ
ಹಾ ಆಯ್ತ ಆಯ್ತು
ಆಯ್ತ ಸರಿ ಆಯ್ತಾ ಬ
ಹ ಹಾ ಹಾ ಧನ್ಯವಾದ
ಶುಭೋದಯ
ಹ್ಮ್ ಹ್ಮ